ಹಲೋ
ಹಲೋ
ಹಲೋ ಎಳಪ್ಪ
ಸಮಾಚಾರ ಹಲೋ ಕೇಳಿಸ್ತಾ ಇಲ್ವಾ ಹಲೋ ಹಲೋ
ತಿಳಿಸ್ತಿಲ್ವಾ
ಇವಾಗ ಕೇಳೋದಿಲ್ಲ ಕೇಳುಸ್ತಿದೆ.
ಹಲೋ ಹ್ಮ್ ಏನ್ ಮಾಡ್ತಿದ್ದೆ? ಹಲೋ
ಹಲೋ
ಹಲೋ
ಇವಾಗ ಕೆೇಳಿಸ್ತಿದ್ಯಾ?
ಹ್ಮ್ ನಂಗೆ ಕೇಳಸ್ತಾ ಇದೆ, ನಿಂಗೆ?
ನಂಗೂ ಕೇಳಿಸ್ತಿದೆ.
ಅದು ಕಾಲ್ ಬ ಕಾಲ್ ಬ ಆಯ್ತಿತ್ತು, ಅದಕ್ಕೆ ಕನೆಕ್ಟ್ ಆಗಿರ್ತಿಲ್ಲ.
ಹ್ಮ್ ಕಾಲ್ ಬಂದ್ರೆ ಕನೆಕ್ಟ್ ಆಗಲ್ಲ.
ಹ್ಮ್ ಹೌದು. ನಾನ್ ಆಗ್ಲೇ ಏನ್ ಮಾಡ್ದ ಗೊತ್ತಾ ನನ್ ಫ್ರೆಂಡ್ ಮಾಡಕ್ ಹೋಗಿ ಮಿಸ್ ಸಾಗಿ ಇದಕ್ಕೆ ಮಾಡ್ಬಿಟ್ಟಿದೆ ಈ ನಂಬರ್ಗೆ. ಅದೊಂದು ವೇಸ್ಟ್ ಆಯ್ತು ಈಗ.
ಹೌ
ಹ್ಮ್ ಬಟ್ ಅಲ್ಲಿ, ಏ ನನೂ- ನಂಬರ್ ಕನ್ಫ್ಯೂಸ್ ಮಾಡ್ಕೊಂಡ್ ಮಾಡ್ಬಿಟ್ಟೆ.
ಅದೆೇನ್ ವೇಸ್ಟ್ ಏನ್ ಆಗಲ್ಲ ಅದು. ಮರಿಸು ಮಾಡ್ ಹ್ಮ್ ಮರಿಸು ಮಾಡ ವೇಸ್ಟ್ ಆಗಲ್ಲ. ನ ಆಗ್ಲೇನೆ ಕಟ್ ಮಾಡ ಕಟ್ ಮಾ ಕಟ್ ಮಾಡಿದ್ರೆ ವೇಸ್ಟು. ಹ್ಮ ರಿಸ್ ಮಾಡಿ ಹ್ಮ್ ನ ಮದ್ಯೆ ಏನಾ ರಿಸಿವ್ ಮಾಡಿಲ್ಲ ಅಂ ಸರಿ ದೆ ಮಾಡದ್ರೆ ಏನು ವೇಷ್ಟ್ ಆಗಲ್ಲ.
ಓಕೆ ಓಕೆ.
ಹ್ಮ್ ಏನ್ ಹೇಳ್
ಏನ್ ಏನ್ ಹೇಳ್ ಏ ಯಾರ್ ಯ್ದ ಲೂಸ್ ಮುದೇವಿ ಬಾ.
ಹೂಂ
ಬೈದ ಆಕ್ಬಿಟ್ಟೆ ಯಾವನೋ ನೀನು ಅಂದಕೊಂಡು.
ಈಗ ರಿಪ್ಲೈನ ಮಾಡ ಈಗ ರಿಪ್ಲೈ ಮಾಡ ರಿಪ್ಲೈನೇ ಮಾಡ್ಬೇಡ ತೋ ನೀ ರಿ
ಏ ಯಾ ನನ್ಗೆ ಗೊತ್ ಗತ್ತಿಲ್ಲ ಯಾರು ಅಂತ.
ಹ್ಮ್
ಆಮೇಲೆ ನನ್ ಯಾರ ಗೊತ್ತಿಲ್ವಾ ಕರೆಕ್ ಫೆಂಡ್ ಒಂದ ಆಮೇಲೆ ಗೊತ್ತತ ಅದೇ ಎ ಹೇಳಿದನೆ ನಿನ್ಗ ಒಂದ ಲೂಸ್ ಮುದೇವಿ ಅಂತ
ಹಾ ಹ ಅಂದ್ರೆ ಮಧ್ಯದಲ್ಲಿ ನೀನು ಬ್ಲಾಕ್ ಮಾಡಿದ್ದೇ ಅ ಅವ್ರ
ಹ ಅದೇ ಅದಕ್ಕೆ ಬೈದ್ ಬಿಟ್ಟಿ ಅ ಏ ಅವ್ನ ಮಾವ ಮಾವ ರೋರು ನಮ್ಗೆನ್ ರಿಲೇಟ್ ಡುಲಾ
ನನ್ ಆತ್ ನಾವನ್ ನೋಡೇ ಇಲ್ಲ ಅದ್ಕೆ ಕೋಪ ಬತ್ತು ಯಾವನ ನೀನು ಹಂಗೆ ಹಿಂಗೆ ಇರಿಟೇಟ್ ಮಾಡ್ಬಡ ಸುಮ್ ಇದ ಮಾಡ್ ಅಂದಬಿಟ್ಟ ಕಟ್ ಇಡ್ಮಡ್ಬಿಟ್
ಹ್ಮ್ ಹ್ಮ್
ಹ್ಮ್ ಹೋಗುಸ್ಕೊಳಕ್ಕ ಆಡ್ತಾನೆ ಇರಾ ನನ್ ಫ್ರೆಂಡ್ ಭೂಮಿ ಹಂಗ ಫುಲ್ ತಲೆ ತಿಂತಿದ್ದಂತ ನನ್ ಹೇಳ್ತಿಲ್ವ ಹಂಗ ಹಿಂಗಗೆ ಅಂದ ಹಂಗಂಗೆ ಅನ್ಕೊಂಡು
ಹ್ಮ್
ಅಂತ ಜೊತೆ ಎಲ್ಲಾ ಮಾಡ್ಲೇ ಬೇಡ ಬ್ಲಾಕ್ ಮಾಡೋದೇ
ಹ್ಮ್ ಅವರು ರೆಸೀವ್ ಮಾಡಕ್ ಆಗಲ್ಲ ಮೇ ಬಿ
ಯರು
ಅವರು ನಿಮ್ ಫ್ರೆಂಡ್ ಅವ್ರು ಆಲ್ಮೋಸ್ಟ್ ಅವದು ಇದು ಇಸ್ವನ್ ಕಾಲದ ಉಗ್ದಾಗೈತೆ
ಹಾ ಅವಳು ಅದಕ್ಕೆ ನಾನು ಕಾಲ್ ಮಾಡ್ತೀನಿ ನೀನು ಪಿಕ್ ಮಾಡುವಂಗಂತ ಏ ಹೋಗೆ ನೀನು ನನ್ನ ಕಾಲ್ ನೀನು ಪಿಕ್ ಮಾಡಲ್ಲ ನಿನ್ಗೇನಕ್ ಮಾಡಲಿವು
ಹ್ಮ್ ಹ್ಮ್ ಹ್ಮ
ಹ್ಮ ಮತ್ತ ಅದ್ನ ಇವಾಗ ಅವಳೇ ಮಾಡಿದ್ದು
ಹ್ಮ್ ನಗೆ ಅದ್ರ ಬಗ್ಗೆ ಮಾತಾಡ ಮಾತಾಡಿಲ್ಲ ಮಾತಾಡಲ್ಲೊಬರು ಅದ್ರ ಬಗ್ಗೆ ಅವ ಮಾತ ಹರಬೋದು
ಹ್ಮ್ ಸರಿ ಆಯ್ತು ಬುಡು ಈಗನ್ ಫ್ರೀನ್ ಈಗನ್ ಬ್ರೇಕಾ
ಏನಿಲ್ಲ ನೀನ್ ಮಾಡ್ತೀನಿ ಅಂದಲ್ಲ ಅದ್ಕೆ ಎದ್ದ ಬಂದೆ
ಹೌದಾ ಸರಿ ಸ ನನ್ ಆಮೇಲೆ ಹೇಳ್ತೀನ್ ಬಿಡು ನಾ ಏನಿಲ್ಲ ಕ್ಲಾಸ್ ಕೇಳ್ತಾ ಇದ್ದೆ ನನ್ ಫ್ರೆಂಡ್ ಮಾಡಿದ್ದು ಮಾತಾಡ್ಬಿಟ್ಟು
ಹ್ಮ್
ಹ್ಮ ಮಾಡೋಣ್ಟ್ ಮಾಡ್ದ
ಆಕ್ಚುಲಿ ಮದ್ ಮಧ್ಯ ಮಾತಾಡಕ್ ಬಿಡಲಾರರು ಬಟ್ ನಾ ನೀನ್ ಮಾಡ್ತೀನಿ ಅ್ರ ಕೆಸ ಬೇರೆಯವ್ರದಾಗ ಏ ಬರ್ತೀರಿ
ಥ್ಯಾಂಕ್ ಯು ಥ್ಯಾಂಕ್ ಯು
ಹ್ಮ್ ಅಂದ ಕ್ಲೈಂಟ್ ಜೊತೆ ಮಾತಾತಲ್ಲ ಆತರ ಬಂದ
ಹಾ ಹಾ
ಕ್ರಿ
ಇನ್ನ ಸಮಾಚಾರ ತಿಂಡಿ ಏನ್ ತಿಂದೆ ಪೊಂಗಲ್ದ ನ ಮಾಡಿದ್ರು
ಹ್ಮ್
ಹ್ಮ ನಂಗೆ ಅದೇನ್ ಇಷ್ಟನಿಲ್ಲ ಪಾಪಂಗ ದೋಸೆ ಮಾಡಿದ್ ರವೆ ದೋಸೆ ಹದನೇ ತಿನ್ನಿ ಪೊಂಗಾಲಲ್ಲ ಇಷ್ಟ ಆಗ ಹ್ಮ್ ತಿಂಡೇ ಸಲ್ಪಾ ಅದ್ ತಿನ್ಬೇಕಂದ ಏನ್ ಗೊತ್ತಾ ಪೊಂಗಲ್ ಎಷ್ಟ ಇದ್ದು ಅಷ್ಟು ಮಿಚ್ಚರ್ ಇರ್ಬೇಕು
ಹ್ಮ್
ಅವಾಗ್ಲೇ ಹೋಗೋದಿಲ್ಲಂದ ಅದು ಅದಕ್ಕೆ ಬಿಸಿ ಬಿಡ ಬತ್ಕ ಎಲ್ಲತ್ಕೂ ಆಥರ ನಿಂದುು ಹ್ಮ್ ಏನ್ ಗೊತ್ತ ತಾ ಬೆಂಗ್ಗಳೂರ್ಲಲ್ಲ ಇಡ್ಲಿ ಮಾಡದಲ್ಲ ರವೆೇದ್ ಮಾಡ್ತಾರಲ್ಲ ಯಪ್ಪ
ಹ್ಮ್
ಆ ರವೇ ಇಡ್ಲಿ ಮಾಡ್ತಾರಲ್ಲ ಬೆಂಗ್ಳೂರಲ್ಲಿ
ಹ್ಮ್
ಹೋಟ್ಲೂರ್ ಬರೀ ಅದೇ ಸಿಗುತ್ತೆ ನನ್ಗಂತ ತಿನ್ನೋಕ್ಕೆೆ ಆಗಲ್ಲ ಒಥರ
ಹ್ಮ್ ಇದಿಲ್ಲ ಹಂಗಗೆ
ಹ್ಮ್ ಮಾಮೂರಿ ಅಕ್ಕಿದ್ ಮಾಡಿದ್ರೆ ಬೆಸ್ ಚೆನ್ನಾಗಿರುತ್ತೆ ಅಡು ಹ ತಿನ್ಕೊಬೋದು
ಹ ಇಲ್ಲ ಹೆಂಗಗೆ ಅ್ರಮ್ಮ ಹ್ಮ
ಬೇಕ ಒಂದ ಪಕ್ಷ ರೈಸ್ ಆಯ್ತು ಟಮ್ ತಿನ್ಕೋಬಹದು
ಹ್ಮ್ ಅದು ಎಲ್ಲಿ ಸ್ವಲ್ಪ ಆಗಲ್ಲ
ಹ್ಮ್ ನಮ್ಮ ಅಲ್ಲೇ ನ್ ಗೊತ್ತಾ ಬೆಂಗ್ಳೂರಲ್ಲಿ ನಾನ್ ಆಕ್ಚುಲಿ ಉಪ್ಪಿಡ್ತೀನಲ್ಲ
ಹ್ಮ್
ಏನ ತಿನ್ನದಾ
ಹ್ಮ್ ಹೌ
ಅವತ್ ನಿನ್ಗ ನ ತರಿಸು
ಹ್ಮ್
ತಪ್ಪ ಅವಾಗ ಅವಾಗ ವಾ ಇಡ್ಲಿ ಏನ್ ತಗಸ್ಕೊತೀನಿಲ್ಲ ಹಾಗೇ ಒಂದ್ ಚೂರು ಚೆನ್ನಾಗಿರಲ್ಲ.
ಆವಾಗ್ ನನ್ ನನ್ ಫ್ರೆಂಡ್ಗೆೇಳ್ಬಿಟ್ಟು ಏ ನಾನ್ ಮಾಡ್ತೀನಿ ಆಕ್ಚುಲಿ ನಾನ್ ವೆಜ್ ಮಾಡ್ತೀನಿ.
ಹ್ಮು
ಚೀತ್ರನ ಮಾಡ್ತನಿ ಪುಳ್ಯಾಗ್ರೇ ಮಾಡ್ ನಿ ಅನ್ನ, ಸಾರ್ ಮಾಡ್ತೀನಿ ಬಟ್ ನಾನ್ ನಾನ್ವೆಜ್ ನಾನ್ವೆಜ್ ಮಾಡ್ತೀನಿ.
ಹ್ಮ್ ಏನು ಮಾಡ್ ಗೊತ್ತು.
ಅದು ಇಂಟ್ರೆಸ್ಟ್ ತಿರ್ಬೇಕ ನಂಗೆ ನಾ ನನ್ಗೇನ ತಿನ್ಬೇಕು ಅನ್ಸರೆ ಆವಾಗ್ ಮಾಡ್ತೀನಿ.
ಹ್ಮ್ ಹ್ಮ್.
ನನ್ಗೇ ಅದ ಇಷ್ಟ ಮಾಡ್ಕೋಬೇಕಂದ್ರೆ ನಾನೇ ಮಾಡ್ತ ನಾನ್ ವೆಜ್ ಅಲ್ಲಿ ತಂದೆ ನಾನೇ ಮಾಡ್ತೀನಿ. ಬೀರೆಲ್ಲ ನಾನ್ ಮಾಡಲ್ಲ.
ನೀನ್ ತಿನ್ಬೇಕನ್ಸಿದ್ರೆ ಮಾತ್ರ
ಹ್ಮ್ ಹೌದು.
ಹಾ ಹ್ಮು ತಿನ್ನಸ್. ಬೇರ್ ಅವ್ರಿಗೂ ಮಾಡ್ಬೇಕು ಇವ್ರು.
ಏ ಆದ್ ಆದ್ ಇಂಟ್ರೆಸ್ಟ್ ಬರೋಲ್ಲ ನಂಗೆ.
ಹ್ಮು ಹ್ಮು.
ದಿನ ಇವ್ರ್ ಮನೇಯಲಿ ಜಾಸ್ತಿ ಹ್ಮ್ ನಾಳೆ ನನ್ನಿಷ್ಟ ಇಷ್ಟ ಆದ್ರೆ ಮಾಡ್ಕೋತ ನಂಗ್ ಇಷ್ಟ ಮಾಡ್ ಹಾಕೋಬೇಕ ಅಂದಂಗ್ ಮಾಡ್ತಿನಿ ಎಲ್ಲರಿಗೂ ಸೇರಿಸಿ.
ಹ್ಮ್
ಇನ್ ಡೈಯಿ ಎಲ್ಲಾರ್ಗು ಮಾಡಬೇ ಇವಾಗ್ ಕೊಂಡದ ಆಗಲ್ಲ.
ನಿಂಗು ಮಾಡ್ಕೊಬೇಕು ಬೇರೆಯವ್ರಗೂ ಮಾಡ್ಬೇಕು.
ಸ್ವಪ ನಮ್ಮ ಹೌಡು ನಮ್ಮ ಅಮ್ಮನೇ ಮಾಡುತ್ತೆ.
ಹ್ಮು
ಮಾಮೂಲಿ ಬೆಂಗ್ಗಳೂರ ಇದೆಂತಮ್ಮ್ ನಮ್ ಚಿಕ್ಕಿ ಮಾಡಿರ್ತಾರೆ ಮಾಮೂಲ ಸಾರು ಮುದ್ದೆ ಒಂದ್ ಮಾಡ್ಕೊಡ್ ತಿನ್ ನಾನು. ಅಲ್ಲಕ್. ಚಿ ನಾವೆಲ್ಲ ಅ ಅಲ್ಲೂ ಮುದ್ದೆನೆ ಎಲ್ಲ ತಿನ್ನೋದು.
ಹ್ಮ್ ಜೋರಾ. ಎಕ್ಳು ಮುದ್ದೆನೇ ತಿನ್ಬೇಕು ಇಲ್ಲಿ ಹೋಟಲಲ್ ಮುದ್ದೆ ತಿನ್ ತಿನಿ ನಾನು.
ಹಾ
ಹ್ಮ್ ಮುದ್ದೆ ಅಂದ್ರೆ ಉ ಉ. ಊರ್ ಸೈಡ್ ಚೆನ್ನಾಗಿರುತ್ತಲ್ಲ ಮುದ್ದೇ ಗಿದ್ದೆ ಎಲ್ಲ. ಇಲ್ಲಿ. ಇಲ್ ಎಲ್ಲೊ ನೋಡೊ. ಸಣ್ ಸಣದ್ಕೆ ತಿರ್ಟಿ ರುಪೀಸ್ ಇಲ್ಲಿ. ಸಣ್ ಸಣ್ ಮುದ್ ಇದು ಅಲ್ದೆ ಇಲ್ಲಿ ನಮ್ದ್ಯವ್ ಒರ್ಜಿನಲ್ ತರದ್ ಸಿಗಲ್ಲ.
ನಮ್ದೇನ್ ನಾವೇ ಬೆಳ್ಕೋತೀವಿ ನಾವೇ ಇದ ಮಾಡ್ಕೊಂಡ್ ತಿನ್ನೋದು.
ಹ್ಮು ಹ್ಮೂ.
ಅಂಗ್ಡಿದೆಲ್ಲ ಏನ್ ಗೊತ್ತಾ ಫುಲ್ ಒಂದ್ ಹಾಹೌದು, ಇಲ್ಲ ನಾವ್ ವರ್ಷಕ್ ಒಂದ್ ವರ್ಷಕ್ ಕೇ ಇಒಂದ್ ವರ್ಷ ಒಂದ್ ವರ್ ಬೆಳ್ಕಂದಿ ಎರ್ಡ್ ಎರ್ಡ್ ಮೂರ್ ವರ್ಷ ಬಡಸ್ತೀವಿ.
ದಾ
ಹ್ಮು. ಇಲ್ಲಿ ನಾವ್ ಬೆಳದ್ರೆ ಇಲ್ಲಿ ನಮ್ ನಮತ್ ಅತ್ತೆ ಮನೆಗ್ ಕೊಡ್ಬೇಕು ನಾವ್ ಬೆಂಗ್ಳೂರ್ಗೆ ಕೋಗ್ತೀವಿ. ಇನ್ ಇನ್ನೊಬ್ರು ಚಿಕ್ಕಪ್ಪ ಅವ್ರತ್ ಕೊಗ್ತಿರು ಈಗ ಅವ್ರು ಡಿಡ್ತ ಇದ್ರ ಸೊ ಅವ್ರು ಅವ್ರು ನಮ್ ಚಿಕ್ಕಿ ಎಲ್ಲ ಇಲ್ಲೇ ಇದ್ದಾರೆ. ಸೊ ಅದೊಂದ್ ಇರ್ಲ ಇ ಈಗ ಅಲ್ ನಮ್ ಅತ್ತೆ ಮನೆಗೆ ಅದ್ ಬಿಟ್ರೆ ನಾವು ಬೆಂಗ್ಳೂರ್ ಗಿತ್ಕೋಗ್ತೀವಿ.
ಓಕೆ ಓಕೆ.
ನಾನ್ ಬೆಂಗ್ಗಳೂರ್ಲ್ ಇದ್ರೆ ಡೈಲಿ ಮುದ್ದೆ. ನಾನೇ ಮಾಡ್ ತಿನಿ. ಇಲ್ಲಂದ್ರೆ ಇಲ್ಲ ಅಲ್ಲಿ.
ಹ್ಮ್ ಹ್ಮ ಹ. ಬಳ ಫುಲ್ದು ಯಾವ್ದೋ ಉಡ್ಪಿ ಸೈ ಸೆರೋರ್ ಅಲ್ವಾ.
ಹ ಹೌದು ಅಲ್ ಅವ್ರ್ ಆ ಕಡೆ ಎಲ್ಲ ಇದೆಲ್ಲಾ ಇಲ್ವಲ್ಲ.
ಹ್ಮ್.
ಇದ್ರೆಲ್ಲಾ ಮಾಡಲ್ಲ.
ಹ್ಮ್ ಹ್ಮ್ ಓ.
ಸುನ್ ಇಲ್ಲ ಅವ್ರ್ಗೆ ನಾವ್ ಆಮೇಲೆ ಮಾಡ್ ನಾವ್ ನಾವ್ ತಿನ್ನಕ್ ಸ್ಟಾರ್ಟ್ ಮಾಡ್ಮೇಲೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ತಿನ್ಸಿ ತಿನ್ಸಿ ಪ್ರಾಕ್ಟೀಸ್ ಮಾಡುಸ್ತೊ.
ಹವು ತಿನ್ನಲ್ವಲ್ಲ ಆ ಕಡೆ ಏನಿದ್ರುವೇ ಅವ್ರು ರೈಸ್ ಜಾಸ್ತಿ.
ಅದೇ ಬಾಯ್ಲ್ಡ್ ರೈಸು ಆಕ್ಚೂಲಿ ಅದನ್ನ ನಾವ್ ತಿನ್ನಕ್ ಆಗಲ್ಲ ಅದ್ನ.
ಮುದ್ದೆ ಅವ್ರು ಯೆಟ್ ಇರಲ್ಲ.
ನಮ್ಗೆ ಇಲ್ಲಿ ಮುದ್ದೆ ಹೆಂಗ್ ಫೇಮಸ್ಸೋ ಅಲ್ಲಿ ಅವ್ರಿಗೆ ಬಾಯ್ಲ್ಡ್ ರೈಸ್ ಫೇಮಸು.
ಅಲ್ಲಿವ.
ಬರೀ ಅದೇನಪ್ಪಾ ಬ ಬರೀ ಬಾಯ್ಲ್ಡ್ ರೈಸ್ ಹಾಕಂದ್ ಒಂದ್ ತರ ನೀರ್ ಕಣಗ್ ಮಾಡ್ಕೊ ತಿಂತಾರೆ.
ಹ್ಮ.
ಹ ಹೋದ್ಸಲ ಡಬ್ ನಮ್ ಚಿಕ್ಕಿ ನಮ್ ಚಿಕ್ಕಿವ್ರ್ ಅಪ್ಪ ಅಮ್ಮೆಲ್ಲ ಬಂದ್ರ ಅವಾಗ್ ಮಾಡಿದ್ರು. ಅಲ್ಲಿ ಉಡ್ ಪಿನ್ನಾನೆ ತಂದಿದ್ರು. ಸ್ವಲ್ಪ ಫಿಶ್ಶು ಅದೆಲ್ಲ ಅಲ್ಲೆಲ್ಲ ಫ್ರೆಶಾಗೆ ಸಿಗುತ್ತಲಾ.
ಹೌದು ಅಲ್ಲೆಲ್ಲ ಉಡ್ಪಿಲೆಲ್ಲ ಅಲ್ಲಿಂದ ತಾನೇ ಎಕ್ಸ್ಪೋರ್ಟ್ ಆಗದು ಮಂಗ್ಳೂರ್.
ಹ ಹೌದು. ಅಲ್ಲಿ ಅವಗ್ ತಂದಿದ್ರು ಅವಾಗ್ ಹ್ಮ್ ಅಲ್ಲಿ ಏನ್ ಏನಿ ಟೈಮೆ ಅದೆ ಅಲ್ಲ. ಮಾರ್ನಿಂಗೂ ಆಫ್ಟರ್ನೂನ್ ಇವ್ನಿಂಗೂ ನೈಟು.
ಹ್ಮ್ ಅ ಅಲ್ಲೆಲ್ಲ ಕಾಮನ್ ಅದು.
ನಾನ್ ಅಕ್ಕನ್ ಇಲ್ಲ ನಾವು ಹಾ ಹೇಳೋ ಹೇಳೋ.
ಟ್ರಿಪ್ಸ್ ಗೋದಾವ್ ನಾವ್ ಫಿಕ್ಸು ಅಲ್ಲಿ ಫೀಸ್ ಗೋವಿವು. ಹ್ಮ್.
ಚೆನ್ನಾಗಿರುತ್ತೆಲ್ಲಿ.
ಹ್ಮ್
ಹ್ಮ್.
ಚೆನ್ನಾಗಿರುತ್ತೆ
ವರ್ಕ್ - ಮುಗಿಸ್ಕೊಂಡು ಫ್ರೀಯದಾಗ ಮೆಸೇಜ್ ಹಾಕೋ.
ಹ್ಮ್ ಹೇತ ಮಾತಾಡ ಮುಗಿಸ್ಸಾನ ಕಾಲ ಆಯತ್ ನನ್ನ ಸಿಕ್ಸ್ ಒಟ್ಟ ಒಬ್ಬದ ಒಂಬತ್ತು ಕಾಲ್ ಮುಗಿತು ಸರಿ ಬಾಯ ಹ್ಮ್.